ವು ನೀವು
ಹ್ಮ್ ನಾನು ಆರಾಮಿದ್ದೀನಿ ಮನೇಲೆೆಲ್ಲಾ ಚೆನ್ನಾಗಿದ್ದಾರಾ
ಹಾ ಮನಲೆ ಎಲ್ಲಾ ಚೆನ್ನಾಗಿದ್ದಾರೆ ನಿಮ್ ಮನೇಲೆ ಎಲ್ಲಾ ಚೆನ್ನಾಗಿದ್ದಾರಾ
ಹ್ಮ ಎಲ್ರೂ ಚೆನ್ನಾಗಿದ್ದಾರೆ ಏನ್ ಮಾಡ್ತಾತ್್ರಿ
ಿದ್ವಿ ನೀವು
ನಾನು ಅಷ್ಟೇ ಇಲ್ಲೇ ಹೆಂಗೆ ಅಡ್ಡಾಡ್ತಾ ಇದ್ದೆ ಹೊರಗಡೆ
ಹೌದಾ
ಹೌದು
ಮತ್ತೆ ಏನ್ ಸಮಾಚಾರ
ಹ ಏನ್ ಅಂತಂದ್ರೆ ನಮ ನಮ್ಗೆ ಇದು ನಮ್ ಶಿಕ್ಷಕರು ನಾವ್ ಚಿಕ್ಕವರಿದ್ದಾಗ
ಹಾ
ಈಗ ಏನಾದ್ರು ಈಗ ಏನಾದ್ರು ಶಬ್ದ ಅಥವಾ ಕಾಕಾ ಕಿಕ್ಕಿ ಆಗಿರ್ಬೋದು ಆಯಿ ಇರೋದಾಗಿಿರ್ಬೋದು ನಮ್ಗೆ ತುಂಬಾ ಸರಿ ಅಭ್ಯಾಸ ಮಾಡ್ಸೋರು
ಹೌದಾ
ಹೌದು ಆದ್ರೆ ನಮ್ಗೆ ಅದ ಏನ ಆ್ತಿತ್ತು ಅಂತಂದ್ರೆ ನಾವು ಹೇಳ್ತಾ ಹೋಗ್ತಿದ್ವಿ ಬಟ್ ಆದ್ರೆ ಒಂದೊಂದ್ ಸರಿ ಒಂದೊಂದು ಪದಗಳನ್ನ ಹೇಳೋದ್ ಮರ್ತ ಹೋಗ್ಬಿಡ್ತವಿ
ಹೌದು ಮರ್ತಿರ್ ಮರ್ ಬಿಡ್ತವಿ ಬಿಡಿ ಇವಾಗ ಅವ್ರ ಹೇಳ್ತಿದೆ ನಮ ಬಂದಂಗೆ ಇರುತ್ತೆ ಮತ್ತೆ ಅವ್ರು ನಮ್ಮನ್ನ ಒಬ್ಬನೇ ಹೇಳಿ ಎಂದ ತಕ್ಷಣ ಮರ್ತ ಬಿಿಡ್ತಾರೆ
ಹೌದು ಅಂದ್ರೆ ಒಂದೊಂದ್ ಅಕ್ಷರ ಎಲ್ಲ ಮರೆತು ಕೀತೋಗ್ಬಿಟ್ಟಿತು ಅವಾಗ ಹೌದು ನಮ್ ಶಿಕ್ಷಕರು ಅದಕ್ಕೆ ಅದನೆಲ್ಲಾ ನಮ್ ನಮ್ ನಮ್ನೆಲ್ಲಾ ನೋಡಿ ಗಮ ಗಮ ಗಮನಹರಿಸಿ ನಮ್ನೆಲ್ಲಾ ಇದು ಮಾಡಿದ್ರು ಅವಾಗ ಅವ್ರಿಗೆ ಅನ್ನಿಸ್ತಿ ಅಂತೆ ಏನಂತೆ ಅಂದ್ರೆ ಇವ್ರಿಗೆ ಈ ತರ ಹೇಳ್ಕೊಟ್ರೆ ಇವ್ರಿಗೆ ನೆನಪಿರಲ್ಲ ಇದನ್ನ ನಾವು ಒಂದು ಹಾಡಿನ ರೀತಿ ರೀತಿಯಲ್ಲಿ ಹೇಳೋಣ ಮತ್ತೆ ಅದು ನನ್ ನೃತ್ಯ ಮಾಡ್ಕೊಂತ ಅವ್ರಿಗೆ ಕಲ್ಸೋಣ ಅಂತ ಅವ್ರಿಗೆ ಯೋಚನೆ ಬಂತಂತೆ
ಹೌದ
ಹೌದು ಅದಕ್ಕಂತ ನಾ ಹ್ಮ ನಮ್ಮೇಶ್ ನಮ್ ಸರ್ ಏನ್ ಮಾಡಿದ್ರು ಅಂತಂದ್ರೆ ನಮ್ಮ್ ಶಿಕ್ಷಕ್ ಶಿಕ್ಷಕರು ನಮ್ಗೆ ಹಾಡ ಹೇಳ್ತಾ ನೃತ್ಯ ಮಾಡಿಸ್ತಿದ್ರು
ಹೌದ ಅವಾಗ ತುಂಬಾ ಚೆನ್ನಾಗ್ ನೆನಪಿರ್ತಿ ಯಾಕಂದ್ರೆ ನಾವು ಹಿಂಗೆ ಹಂಗೆ ಮಾಡಿರ್ತಿವಲ್ಲ ಅದು ಹಿಂಗ್ ಮಾಡ್ದಾಗ ಇದ್ ಬರುತ್ತೆ ಹಿಂಗ್ ಮಾಡ್ದಾಗ ಇದ್ ಬರುತ್ತೆ ಅಂತ ನಮ್ಗೆ ನೆನಪಿರುತ್ತೆ
ಹೌದು ಅದನ್ನ ಯಾವ ತರ ಹಾಡಿನ ಮೂಲ ಮೂಲಕ ಹೇಳ್ತಿದ್ರು ಅಂತಂದ್ರೆ
ಹಾ
ಈಗ ಅ ಆ ಇ ಈ ಅಂತ ನಾವ್ ಹೇಳ್ತಿದ್ವಿ ಆಯಿಂದ ಅಂ ಆಹಾ ವರ್ಗುನು ನಮ್ಗೆ ಕ ಯಿಂದ ಳ ವರೆಗು ಬಹಳ ಒಂದೊಂದು ಅಂದ್ರೆ ಜಾಸ್ತಿ ಇದೆ ಅಲ್ವಾ ಅವು
ಹೌದು
ಒಂದೊಂದು ಪದಗಳು ಅಂದ್ರೆ ಒಂದೊಂದು ಅಕ್ಷಗಳನ್ನ ಮರ್ತೋಗ್ಬ ಬಿಡ್ತಿದ್ವಿ
ಹೌದ
ನಮ್ಮ್ ಶಿಕ್ಷಕರು ಏನ್ ಮಾಡ್ತಿದ್ರು ಅದನ್ನ ಹಾಡಿನ ರೂಪದಲ್ಲಿ ಹೇಳ್ತಾ ಇದ್ರು ಯಾವ್ ತರ ಹೇಳ್ತಿದ್ರು ಅಂತಂದ್ರೆ ಈಗ ಈಗ ಕೆಂಪು ಕೋಟೆ ದಿಲ್ಲಿಯಲ್ಲಿ ಕ ಖ ಗ ಘ ನ್ಯ ಆಮೇಲೆ ಈಗ ಚಂದ್ರ ಇರ್ತಾನಲ್ವಾ
ಹೌದು
ಅವಾಗ ಚಂದ್ರ ಚಂದ ಚಂದ್ರನ್ ಮುಖ ಚಂದ ಅಂತೆ
ಹ್ಮ್ ಓ ಹಿಂಗೆಲ್ಲಾ ಹೇಳ್ಕೊಡ್ತ ತಿದ್ರಾ ನಿಮ್ಮ ಸರ್ ಶಿಕ್ಷಕರು
ಹೌದಾ ಅದನ್ನ ಚ ಛ ಜ ಝ ನ್ಯ ಅಂತ ಹೇಳ್ಬೇಕಂತೆ ಆಮೇಲೆ ಟಗರಿಗೆ ಎರಡು ಕಂಬು ಅಂತೆ
ಹಾ
ಟಾತಾ ಡಾಡ್ಣ ಆಮೇಲೆ ತಾತನ ಕಂಟು ದಪ್ಪವಂತೆ
ಹ್ಮ್
ತಾತ ದಾದಾನ
ಹೌದು ತುಂಬಾ ಚೆನ್ನಾಗಿದೆ ದಲ್ವಾ
ಹೌದು ಆಮೇಲೆ ಪಾ ಪಾಪು ಇರುತ್ತಲ್ಲ ಪಾಪು.
ಹಾ ಅಪ ಹ್ಮ್.
ಪಾಪು ಮುಖ ಸುಂದರವಂತೆ ಪಪ ಬಬ ಮ.
ಹೌ
ಯಾರಿಗೆ ಉಂಟು ಯಾ ಹೌದು ತುಂಬಾನೇ ಚೆನ್ನಾಗಿರ್ತಿತ್ತು. ಆಮೇಲೆ ಲಾಸ್ಟ್ ನೆದು ಎಂಗೆ ಅಂತ್ ತ ಇದ್ರು ಅಂತಂದ್ರೆ ಲಾಸ್ಟ್ ಅಂದ್ರೆ ಬೇ ಹ್ಮ. ನಲ್ಲಾ ಅಂದ್ರೆ ತುದೀಗಿರುವಂತಹ ಲೈನ್ ಹೆಂಗೆೇಳ್ ತ ಇದ್ರು ಅಂದ್ರೆ ಹ ಯಾರಿಗೆ ಉಂಟು ಟು ಯಾರಿಗೆ ಇಲ್ಲ ಯಾರಲವಶಕ್ಷಾ ಸಕ್ಷ್ರಜ್ಞ ಅಂತಿದ್ರಂತೆ.
ಹೌದಾ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಇವಾಗ ನಾವು ಅಷ್ಟೇ ಯಾರಾದ್ರೂ ನಮ್ಮ ಅಕ್ಕ ನಮ್ಮ ಮಕ್ಳು ಅವ್ರ ಇದ್ ಇರ್ತಾರಲ್ವಾ ಅವ್ರಿಗೆ ಹೇಳ್ಕೊಡ್ಬೇಕಂದ್ರೆ ಇ ತರ ಹೇಳ್ಕೊಟ್ರೆ ಅವ್ರು ತುಂಬಾ. ಚೆನ್ನಾಗಿ ಕಳೆಯಿತಾರೆ.
ಅದನ್ನ ನಮ್ಗೆ ನೃತ್ಯ ಮಾಡ್ಕೊಂತ ಹೇಳ್ಕೊಡ್ತಿದ್ರು.
ಹೌದಾ ತುಂಬಾ ಚೆನ್ನಾಗಿದೆ ನೋ ಏ ಅಂದ್ರೆ ನಮ್ಮ ತಾತ ಅವ್ರು ಹೇಳ್ತಿರ್ತಾರೆ. ಅದೆಲ್ಲ ಕಲಿಯೋದಕ್ಕೆ ಕಷ್ಟ ಅಂತ ಹೇಳಿ ನಮ್ಮ ತಾತವರೆಲ್ಲ. ಶಾಲೆಗೆ ಹೋಗಿಲ್ಲ ಅವರು ಕಳ್ತಿಲ್ಲ ಈ ತರ. ಕಲಿಸಿದ್ರೆ ಹಾ ಈ ತರ ಕಳ್ಸಿದ್ರೆ ಯಾರೋಗಲ್ಲ ಇನ್ನು ಚೆನ್ನಾಗ್ ಅನ್ಸುತ್ತೆ ಬೇಗ ಕಳಿತೀವಿ ಅಂತ ಹೋಗ್ತಾರೆ ಎಲ್ಲಾರು. ಇದು ತುಂಬಾ ಚೆನ್ನಾಗಿ. ಇದೆಲ್ಲ ಈ ಈ ಯೋಚನೆ ತುಂಬಾ ಚೆನ್ನಾಗಿದ್.
ಹೌದು ಈ ತರ ಎಲ್ಲಾ ನಮ್ಗೆ ನಮ ಶಿಕ್ಷಕರೆಲ್ಲಾ ಹೇಳ್ಕೊಡ್ತಿದ್ರು ನಮ್ಗೆ ವಾರ ಎಲ್ ಅಂದ್ರೆ ವಾರ ಅಂದ್ರೆ ಸೋಮವಾರದಿಂದ ಹಿಡ್ದು. ಶುಕ್ರವಾರವರೆಗುನು ಈ ತರ ಆ. ಆಡ್ ಮೂಲಕನೇ ಎಲ್ಲಾ ತರದ್ದುನು ಹೇಳ್ತಾ ಇದ್ರು ಈಗ ಜನವರಿ ಫೆಬ್ರವರಿ ಆಗಿರ್ಬೋದು. ಕಾಕಾ ಕಿಕೀ. ಆಗಿರ್ಬೋದು ಇವ ಎಲ್ಲಾ ನೂ ಹೇಳ್ತಾ ಹೋಗ್ತಾ ಇದ್ರು ಅವಾಗ ನಮ್ಗೆ ಶನಿವಾರ ಬಂದಾಗ ನಮ್ಗೆ ಕಿರು ಪರೀಕ್ಷೆ ಅಂತ ಮಾಡ್ತಾ ಇದ್ರು.
ಹೌದಾ
ಹೌದು ಆ ಕಿರು ಪರೀಕ್ಷೆಯಲ್ಲಿ ಯಾರ್ ಚೆನ್ನಾಗಿ ಎಲ್ ಎಲ್ಲಾ ಬರ್ದಿರ್ತಾರೆ. ಅವ್ರಿಗೆ ಬಹುಮಾನ ಕೊಡ್ತಿದ್ರು.
ನಿಮ್ಗೂ ಯಾವಾಗಾದ್ರು ಬಹುಮಾನ ಸಿಕ್ಕಿತ್ತಾ.
ಹೌದು ನನ್ಗೂ ಬಹುಮಾನ ಸಿಕ್ಕಿತ್ತು ಅವಾಗ ನ ಅವ ಆ ಸಮಯದಲ್ಲಿ ಏನಾಗಿತ್ತು ಅಂತಂದ್ರೆ ನನ್ ಗೆಳತಿಗೆ ಒಬ್ಳಗ್ ಏನಾಗಿತ್ತು ಅಂದ್ರೆ ಓ ಪರೀಕ್ಷೆ ಇನ್ನೇನ್ ಬರಿಬೇಕು ಅನ್ನೋ ಟೈಮ್ ಅ ಸಮಯದಲ್ಲಿ. ಅವಳಿಗೆ ಒಂದ್ ಪದ ಮರ್ತ ತೋಗ್ಬಿಟ್ಟಿದೆ
ಹೌದಾ
ಅವ್ಳು ಅವನ್ ನನ್ಗ್ ಕೇಳ್ತಿದ್ಲು ಯಾವ್ದದು ನನ್ಗ್ ಮರ್ತೋಗಿದೆ ಹೇಳು ಅಂತ ಅವಾಗ ನಾವು ಹೇಳ್ತಾ ಇದ್ವಿ ಇಲ್ಲ ಕಣೆ ಇದು ಈ ತರ ನೋಡ ಅಂತ ಅವಳ್ಗ್ ಹೇಳ್ತಾ ಇದ್ವಿ
ಹ ಅದ ನೋಡಿದ್ರ ನಿಮ ಸರ್ ನೋ ನಿಮ್ಮಸ ಶಿಕ್ಷಕರು ನೋಡಿರ್ಲಿಲ್ವಾ
ಇಲ್ಲ ನೋಡಿದ್ರು ಅವರು ನೋಡಿದ್ರು ಅವ್ರಿಗೂ ಖುಷಿ ಅಲ್ವಾ ಇವಾಗ ನಮ್ಗುನು ಅವಾಗ ಹೆಂಗ್ ಅನ್ಸ್ತಿತ್ತು ಅಂದ್ರೆ ನನ್ ಸ್ನೇಹಿತನೂ ಕಲ್ತ್ಕೊಳ್ಲಿ ಅವ್ಳು ನನ್ಂತರ ನನ್ ನನ್ ಜೊತೆನೇ ಇರ್ಲಿ ಅನ್ನೋದ್ ನಮಗ್ ಖುಷಿ ಅವಾಗ
ಹೌದು ಡ
ಇವಾಗೆಲ್ಲಾ ಎಲ್ಲಿ ಆತರ ಇರ್ತಾರೆ ಈಗ ನಾವ್ ಏನಾದ್ರು ಬೇರವ್ರಗೆ ಹೇಳ್ಕೊಟ್ಬಿಟ್ರೆ ಎಲ್ಲಿ ನಮ್ ತಲಲಿ ಇರೋದೆಲ್ಲಾ ಮ್ತ ತೋಗ್ಬಿಡುತ್ತೆ ಆತರ ಎಲ್ಲಾ ಯೋಚನೆ ಮಾಡ್ತಾರೆ ಇವಾಗಿನ್ ಮ ಕ್ಲ್ಲ ಅವಾಗೆಲ್ಲ ನಮ್ಗೆ ಏನಾದ್ೂ ಗೊತ್ತಿತ್ತು ಅಂದ್ರೆ ಎಲ್ಲರೂ ಹಬಿಟ್ ಬಿಿಟ್್ರವಿ ಅಂದ್ರೆ ನಾವೇ ಒಂಥರ ಮೇಡಮ್ ತರ
ಹೌದು
ಅದ್ರಲ್ಲಿ ಆತರ ಲೋಕದಲ್ಲಿನೇ ಇದ್ ಬಿಡ್ತಿದ್ವಿ
ಹೌದು ನಾವಂತೂ ನಮಗಂತ ದು ಹೆಂಗ್ ಮಾಡ್ತಿದ್ರ ಅಂದ್ರೆ ಆಹ ಎಲ್ಲಾರಿಗು ಇವಾಗ ಅಹ ಯ ನಾ ಇವ್ರನ ಒಂದು್ ಗುರು ಇವ್ರನೊಂದ ಗುರು ಇದ್ ಮಾಡೋ ತಂಡ ಮಾಡೋುದು ನಮ್ಮನ್ನೊಂದ ತಂಡ ಇನ್ನೊಬ್ರನೊಂದ ದಂಡ ಮಾಡ್ಬಿಟ್ಟು ಅವರಲ್ಲಿ ತಂಡದಲ್ಲಿ ಇವಾಗ ನಮ್ಮ ತಂಡಕ್ಕೆ ಆ ಕೊಟ್ರೆ ಅವ್ರ ತಂಡಗೆ ಆ ಕೊಡೋದು ಇನ್ನೊಬ್ಬ ತಂಡಗೆ ಈ ಕೊಡೋದು ಅವಾಗ ಆ ಅಂದಿದ್ದ ತಕ್ಷಣ ಒಂದು ರವಂಡಾ ಇದು ರವಂಡಾ ಕಿ ಅದ್ರೊಳಗಡೆ ಆ ಅಂದಿದ ತಕ್ಷಣ ಆ ಅನ್ನವ್ರ ಜಂ ಮಾಡ್ಬೇಕು ಈ ಅಂದಿದ ತಕ್ಷಣ ಈ ಅನ್ನೋ ಜಂಪ್ ಮಾಡ್ಬೇಕು ಅವಾಗೇ ಹ ಚಟುವಟಿಕೆ ತರ ಮಾಡ್ತಿದ್ರು ನಮ್ಗೆ ಸಾಂಗ್ ಮುಖಾಂತತ್ರ ಹೇಳೇ ಕೊಟ್ಟಿರ್ಲಿಲ್ಲ
ಹೌದಾ
ತಕ್ಷಣ ಆ ಅನ್ನೋದ್ರಲ್ಲಿ ಒಬ್ರು ಆತರ ಜಂಪ್ ಮಾಡ ಮಾಡಬೇಕು ಆತರ ಹೇಳ್ಕೊಡ್ತಿದ್ರು. ಒಬ್ಬೊಬ್ರರಿಗೆ ಒಂದೊಂದು ಅಕ್ಷರ ಕೊಟ್ಟ ಇದ್ರೂ
ಹ
ಅವಾಗ ಮತ್ತೆ ಇನ್ನೊಂದುಮಾಡ್ತಿದ್ರು ಇವಾಗ ನಮ್ಮನೆೆಲ್ಲಾ ಲೈನ್ ಆಗಿ ನಿಲ್ಸ್ಬಿಟ್ಟು ಕೇಳೋದು ನಮ್ಮ ಶ ಶಿಕ್ಷಕಿಯವರು ಬಂದು ಇದ್ ಈ ನಮ್ಮನ್ನ ಒಬ್ರು ನಿಲ್ಸಿ ಈ ಅಕ್ಷರ ಏನು ಅಂತ ಕೇಳಿದ್ರೆ ನಾವು ಆ ಅಕ್ಷರ ಆ ಆಗಿದ್ರೆ ಆ ಅನ್ನೋದು ಈ ಆಗಿದ್ರೆ ಈ ಅನ್ನೋದು ಆ ತರ ಎಲ್ಲ ತುಂಬಾ ಚೆನ್ನಾಗಿರ್ತಿತ್ತು.
ಹೌದು.
ಆತರ ಮಾಡ್ತಿದ್ರು ನಮ್ಗು
ಹೌದಾ ಅಂದ್ರೆ ತುಂಬಾನೇ ಚ ನಿಮ್ಗೂ ಆತರ ಹೇಳ್ಕೊಟ್ಟಿದ್ದೀರಪ್ಪಾ ಚೆನ್ನಾಗಿದೆ ಆದ್ರೂನು ಅದು ಒಂಥರ.
ಹೌದು ಒಬ್ಬೊಬ್ರಿಗೆ ಒಂದೊಂದ ತರ ಹೇಳ್ಕೊಟ್ಟಿರ್ತಾರೆ ಅಂದ್ರೆ ಶಿಕ್ಷಕರು ತುಂಬಾ ಅವ್ರಿಗೆಲ್ಲ ತಿಲ್ದಿ ತರಲ್ವಾ ಫಸ್ಟ್ಲಿ ಮೊದ್ಲಿನಿಂದ ಏನೇನ್ ತಿಳ್ಕೊಂಡ್ ಬಂದಿರ್ತಾರೆ ಮಕ್ಳಿಗೆ ಯಾವ್ತರ ಹೇಳ್ಕೊಟ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅಂತ
ಹೌದು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ನಿಮ್ಗೆ ಟೀಚರ್ಸ್ ಎಲ್ಲಾ ಅಂದ್ರೆ ನಿಮ್ ಶಿಕ್ಷಕರು ಎಲ್ಲಾ ತುಂಬಾನೇ ಚೆನ್ನಾಗ್ ಹೇಳ್ಕೊಟ್ಟಿದಿದ್ದಾರೆ.
ಹೌದು.
ಹ್ಮ
ಮತ್ತೆ ಹೇಳ್ಬೇಕು ನೀವೇ
ಹೌದಾ
ಹೌದು.
ಹ್ಮ್ ಮೊನ್ನೆ ನಾವು ಈಗ ಹಿಂಗೆ ರೋಡಲ್ಲಿ ಹೋಗ್ಬೇಕಾದ್ರೆ
ಹಾ
ಅವಾಗ ಅಲ್ಲಿ ನಮ್ಗೆ ಏನ್ ಗೊತ್ತಾ ಈಗ ಈ ಲಾರಿ ಆಗಿರ್ಬೋದು, ಬಸ್ಸು ಅವೆಲ್ಲಾ ಹಿಂಗ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಈಗ ಈ ಲಾರಿಗಳೆಲ್ಲಾ ಹೋಗ್ತಾ ಇದ್ವು. ನಾವು ಅವ ಎಲ್ಲಾ ಏನಂತ ಎಂತಿದ್ವಿ ಗೊತ್ತಾ
ಹಾ
ಮದ್ ಹತ್ರು ಅಂತಿದ್ವಿ.
ದೊಡ್ಡದ ಅದುದು ಗಾತ್ರದಲ್ಲಿ ದೊಡ್ಡದ ಆಗಿರುವುದ ಕೆಗೆ ಮದು
ಅಂತಿದ್ವಿ ಹೂ ಯಾಕಂತಂದ್ರೆ ಅದನ್ನ ನೋಡಿದ್ರೆ ಭಯ ಆಗ್ತ ನಮ್ಗೆ ಅದು ಲಾರಿ ಅನ್ನೋದನೇ ಮಾರ್ತೋಗ್ಬಿಟ್ಟು ಕೊಟ್ಟಿದ್ದೆ ನಾನು ಅಂದ್ರೆ ಎಲ್ಲರೂ ನಾವು ನನ್ ಗೆಳತಿಯರು ನಾವೆಲ್ಲಾ ಯಮದೂತ ಬಂದ ಯಮದೂತ ಬಂದ ಅಂತ ಹೇಳ್ತಿದ್ವಿ
ಹಾ ನಮ್ಮ ಅಕ್ಕನೂ ಅಷ್ಟ ಮತ್ತೆ ಅವರ ಮಗೆ ಇವಾಗೂ ಅಷ್ಟೇ ಏನಾದ್ರೂ ಹೋಗ್ತಿದ್ರೆ ಲಾರಿ ಎಲ್ಲ ಅವ್ರಿಗೆ ತೋರ್ಸಿ ಹೇಳ್ತಿರ್ ನೋಡು ಇಟ್ಕೊಟ್ ಬಿಡ್ತೀನಿ ಇಟ್ಕೊಟ್ ಬಿಡ್ತೀನಿ ಅಂತನೂ ಭಯ ಇಕ್ಸ್ತಾರೆ ನಮ್ಮ ಮನಲಿರೋ ನಮ್ಮ್ ಅಕ್ಕನ್ ಮಕ್ಕ ನಮ್ಮ ಅಕ್ಕ
ಅಂದ್ರೆ ಅವ್ರು ಮಾಡಿದ್ರೆ
ಹಾ ಭಯ ಇಕ್ಸ್ತಾರೆ ನೋಡು ಏನಾದ್ರು ತೀಟೆ ಮಾಡ್ತಿದ್ರೆ ಮನೆಯಲ್ಲಿ ಏನಾದ್ರು ಬೀಳ್ಸೋದು ಆತರ ಏನಾದ್ರು ಗಲಾಟೆ ಮಾಡ್ತಿದ್ರೆ ನೀನ್ ಹಿಂಗೆ ಗಲಾಟೆ ಮತ್ತೆ ಮಾಡು ನೋಡು ನಾನು ಅದ್ ಇಟ್ಕೊಡ್ಬಿಡ್ತೀನಿ ಬಿಡ್ತೀನಿ ಅವಾಗ ನೋಡ್ಕೊ ನಿನ್ಗೆ ಅಂತ ಇವಾಗ್ ಆತರ ಹೇಳ್ತಾರೆ
ಹೌದಾ ಅಂದ್ರೆ ಏನಾದ್ರು ತೀಟ್ಲೆ ಮಾಡ್ತಿರ್ ಆಟ ಮಾಡ್ತಿರ್ತಾರೆ ಆ ಸಮಯದ
ಹೌದು ಆ ಸಮಯದಲ್ಲಿ ನಮ್ಮ್ ನಮ್ಮ ಅಕ್ಕ ಅವ್ರು ಅವ್ರಿಗೆ ಹಂಗ್ ಮಾಡ್ತಿರ್ತಾರೆ ನಾವು ನಾವಂತೂ ನಟ್ಕೊಂತಿರ್ತಿವಿ ಚಿಕ್ಕವಾಗ ಏನ್ ಹೇಳಿದ್ರು
ಗೊತ್ತಾಗಲ್ಲಪ್ಪ ಹೌದು ಈಗ ಹೌದು ನಮ್ಮ ಅಕ್ಕನ್ ಮಗ ಒಬ್ಬನಿದ್ದಾನೆ ಅವನು ಬೆಕ್ಕು ಅಂದ್ರೆ ಬಾಳ ಎದ್ರುಕಿ
ಹಾ
ಬೆಕ್ಕು ಬಂತು ನೋಡು ಅಂದ್ರೆ ಸಾಕು ಅವ್ನು ಏನ್ ಅದೇ ಅಳ್ತಾ ಇದ್ರೆ ಸುಮ್ ಆಗಬಿಡ್ತಾನೆ ಹಠ ಮಾಡ್ತಿದ್ರೆ ಸುಮ್ನೆ ಆಗ್ಬಿಡ್ತಾನೆ ಹಂಗಾಗಿ ಬೆಕ್ಕು ಬಂತಂದ ತಕ್ಷಣ ಸಾಕು ಬೆಕ್ಕು ಬೆಕ್ಕು ಬಂತು ಅಂತಾನೆ
ಹೌದು ಚಿಕ್ಕ ಮಕ್ಳು ಬಿಡಿ ತುಂಬಾ ಚೂಟಿ ಇರ್ತಾರೆ.
ಹೌದು ಅವ ಬೆಕ್ಕು ಅಂತಂದ್ರೆ ಸಾಕು ಬಕ್ಕು ಬೇಡ ಅದನ್ನು ಉಪಸ್ ಹೋಗ್ಸು ಅಂತ ಹೇಳು, ಹೋಗುವ ಅಂತ ಹೇಳುವ ಅಂತಾನೆ ಅವ್ನು ನನ್ಗೆ. ಹ ಅದಕ್ ಇನ್ನೊಂದ್ಸರಿ ಅಳ್ತಿಯಾ ಹಟ ಮಾಡ್ತಿಯ ಅಂದ್ರೆ ಇಲ್ಲ ಹಟ ಮಾಡಲ್ಲ ನಾನು ಅದನ್ ಹೋಗು ಅಂತ ಹೇಳು ಅಂತಾನೆ.
ಹ ಹಾ ಹೌದಾ
ಹ್ಮ್ ನಾನ್ ಮತ್ತೆ ಮಾಡ್ತೀನಿ ನಿಮಗೆ.
ಹಾ ಸರಿ ಸರಿ
ಹಾ